ಹಲೋ ದುರ್ಜೆ ದುರ್ಜೆ
ಕೇಳಸ್ತಾ ಇದ್ಯಾ ಹಾ ಅಲ್ಲ
ಆರಾಮ ಇದೇನಪ್ಪ ಹುಲಿ
ಹಾ ಆರಾಮಣ ನೀ ಆರಾಮ
ಹ್ಮ್ ನಾನ್ ಆರಾಮ್ ನೋಡಪ್ಪ ನಿನ್ ಹೆಸರೇನ್ ಹೆಬ್ಬುಲಿನ
ಹಾ ಹೆಬ್ಬುಲಿ ನಾನು
ಹ್ಮ ಹೆಬ್ಬುಲಿ ಹೆಬ್ಬುಲಿ ಏನ ಏನು ಪಿಚ್ಚರ್ ನೋಡಿ ಇಟ್ಕೊಂಡಿಯ ಏನು ಮೊದಲ ಇಟ್ರ ಹೆಸರೇ ನಿಂಗೆ ಹ್ಮ್ ಹೌದ ಕಿಚ್ಚ ಬಾಸ್
ಹ್ಮ ಅದ್ರ ಸಲಾಗಿ ನೋಡ್ಕರೆ ಇಡ್ಕೊಂಡಿದ್ದೆ ಅವರು ಕಟಿಂಗ್ ಹೆಸರು ಹೆಬ್ಬುಲಿ ಹೆಬ್ಬುಲಿ ಇಟ್ಟಿದರು ನಾನ್ ಹೆಸರು ಹೆಬ್ಬುಲಿ ಇಟ್ಕೊಂಡ್ ಬಿಟ್ಟಾನ
ಬಾರಿ ಫೇಮಸ್ ಇದ್ದಂಗಿದಪ್ಪ ನೀ ಎಲ್ಲ ಸಿಟೆಗಾ
ಹಂಗನಲ್ಲಣ ಹಂಗನಲ್ಲ ಸುಮ್ ಸಲ್ಪ ಸಲ್ ಫೇಮಸ್ ಇವೆ
ಇಲ್ಲನ ಏನಾದ್ರರು ಹೇಳಏಳ್ತಿಪ್ಪ ಒಬ ಹಕೊಂಡು ಚಲ್ದೀಿನಿ
ಆಯ್ ತೋಣ ನೀ
ಹ್ಮ ಅವಾಗ ಅವಾಗ ಓ ನಮ್ಮ ಇವು ಬಾಳತಾವಲ್ಲಪ್ಪ ಬಾಳ ಬಾಳತ್ತರ್ತಾವ ಅಲ್ಲ ಇಲ್ಲಿ
ಹಾ ಒಂದ ಫೋನ್ ಚೋ ಬರ್ತೀನ ಎಲ್ಲಾ ನೀನ್ ಟೆನ್ ತೊಲೋಕ ನಮ್ಮ್ ಹುಡುಗುರು ಬಾಳ ಅವ
ಮತ್ತ ಅಸಲ್ ಟೈಮ ಕೈ ಆಐ್ತರಿಂತರಿಮಲ್ಲಿ ಅಲ್ಲ ಎಲ್ಲ ಅರಮರಲ್ಲ
ಹಾ ಎಲ್ಲಾ ಆರಾಮ್ ನೋಡೋಣ ಎಲ್ಲಾ ನಿಮ್ಮ್ ಆಶೀರ್ವಾದ ದೊಡ್ಡವರದು
ಹ ನಮ್ಮ ಆಶೀರ್ವಾದ ಯಾಗಪ್ಪಾ ನೀ ಎಲ್ಲ ನಿಮ್ಮ್ ಆಶೀರ್ವಾದ ನಮ್ಮಯಾಗೆ
ಸರಿ
ಜೋರ ಆಶೀರ್ವಾದ ಊಟ
ನಾಷ್ಟ ಆಗಾದ ನೋಡೋಣ ಈಗ್ ಜಸ್ಟ್ ದೋಸೆ ಮಾಡ ತಿಂದಿವಿ
ದೋಸೆನಾ ಸೇಮ್ ತೊಂಡ್ ಇಬ್ಬರು ದೋಸೆ ತಿಂದಿನಿ ನಾಂಗ ದೋಸೆನೇನ ತಿಂದೀನಿ ಇವತ್ತ
ಹೌದಾ ಸೇಮ್ ನೋಡಿ ಅವವತ ಅಾರದ ಸಂಡೆ ಎಲ್ಲಾ ತುಮ್ಮ ಹೊರಗಡೆ ಹೋಗಿದ್ದು ಸ್ವಲ್ಪ ದೋಸೆ ತಿಂದಂಗ ಆಯ್ತ ತಿಂದು ಒಂದಗೆ ಮಸಾಲೆ ದೋಸೆ ತಿಂದು
ಸಂಡೆ ಯಾ ಕೆಲ್ಸಕ್ಕ ಹೋಗಲ್ಲ ಏನ ಹೋಗಲ್ಲ ಆರಾಮ್ ಅಸ್ತನ್ ಮಕ್ಕಳದು ಬಾರಿ ಆದೆ ಅಟ ಒಳ್ಳಾರಿತೂ ಒಂದ ಇಲ್ಲ
ಸರ್ಲಾವತ್
ಬಾಸದ ಕೂಡ ಏನ್ ಮಾಡಿದ್ರ ಚಟ್ನಿ
ಚಟ್ನಿ ಮತ್ತಂದ್ರೆ ಇದು ಉಳ್ಳಾಗಡ್ಡಿ ಪಲ್ಯ
ಉಳ್ಳಾಗಡ್ಡಿ ಪಲ್ಯ ನಮಂಬಲ್ಲಿ ಆಲೂಗಡ್ಡೆ ಪಲ್ಯ ಮಾಡಿದ್ರಪ್ಪ ಹ ಹ್ಮ ಹಾ
ಹ್ಮ್ಮ ಹ್ಮ
ಮತ್ತ ಏನಡ ಸಮಾಚ್ಯಾರ ಎಲ್ಲ ಕಾಲೇಜ್ ಕಡೆ ಎಲ್ಲ ಆರಾಮ ಎಲ್ಲ ಕಾಲೇಜ್ಾಗಡ ಪರಲಾ
ಹಾ ಎಲ್ಲ ಹ್ಮ ಈಗ ಕಾಲೇಜ್ ಶುಟಿ ಎಲ್ಲಾ ಸ್ವಲ್ ಎಂಜಾಯ್ ಮಾಡ್ಲಾ ಆತಿದವಿ ಹೊರಗಡೆ ಬಂದು
ಹತ ಕ ಸ ೋಗ ಹ್ಮ್ ಹ್ಮ್ ಇವತ್ತು ತಂದೆ ನನಾ ನಾ ಮೇಮ ಬೇಸಿಗೆ ರದು ಹ್ಮ
ರಜೆ ಹಾಗೆ ಆಯ್ತಿ ಈಗಲ್ಲ ಚಲುವಾಗ ಮೊದ್ಲ ಇದ್ದು ಮತ್ ಒಂದು್ ಹದ್ನೈದ್ ದಿನ ಐ್ತಿ ಕಖಾಲೀದ ಚಲೋಾಗಿ
ಹೌದಾ ಹ್ಮ್ ಹ್ಮ್ ಹೌದ ಏನ್ ಏನ್ ಮಾಡಕ್ ಕುಂತ ಈಗ
ಏನಿಲ್ಲ ನೋ
ಇದ್ದಾರೆ ಹಾಡ್ ಬಿಿಡುವ ನಿಮ ಹಿಂದೆ ರಾಜಕೀಯ ಅಲ್ಲ ಒಳಗೆ ಅಲ್ಲ
ಹಾ ಅಲ್ಲ ನೋಡ ಮೈಸೂರು ಮೆಡಿಕಲ್ ಅಂತ ಒಂದ ಮೆಡಿಕಲ್ ಹಾಕಣ ಆರಾಮ ಅ ಏಳ್ ಗಂಟೆೆಗೆ ತಗಿತ ಅಂದ್ರೆ ರಾತ್ರಿ ಹತ್ತರ ತನ ಸರಿತೀ ಮುಚ್ಕೊಂಡ್ ಹೋಗ್ಬಿಡದು ನಾವೇ ರಾಜ ನಾವೇ ಪ್ರಧಾನಿ ನಮ್ಗೆ ಯಾವಾಗ ಬ್ಯಸ್ ಬರ್ತವಾಗ ಬಂದ್ ಮಾಡ
ಇಲ್ಲಿ ಸಿೀಟೆಗಾದ ಮೆಿಕಲ್ ನಿಮ್ದ ಏನ್ ಅದು ಮೈಸೂರು ಮೆಡಿಕಲ್ ಅಲ್ಲ ಅ ಅಮರ ಬಳ ರೀಚ ಕಾನಟ ಇರಿಪ ಅ
ಅಂಗನಲ್ಲ ಹಣ ಎಲ್ಲಾ ಅಣ್ಣರು ದ ಆಶರ
ಏ ಹೆಂಗಂಗಪ್ಪ ಎಲ್ಲ ಚಲೋ ಚಲೋ ಕೋರ್ ಮು ಚಲ ಬಿಸ್ಿನೆಸ್ ಮಾಡಕಂತೆ
ಅದೇ ನನಲ್ಲ ಸೆಕಂಡ್ ಇಯರ್ ಆದ್ಮೇಲೆ ಡಿಫಾರ ಬ ಡಿಫಾರ ಎರಡ್ ವರ್ ಇ ಮಡಲ್ ಸರ್ಿ ಫಡ್ ಬರ್ತ ಮೆಡಿಕಲ್ ತರ್ಕೊಂಡ್ ಗೊತ್ಕದಪ್ಪಾ ಎಲ್ಲಾರ ಮೆಡಿಕಲ್ ತಗೀಿ ಒಂದ್ ನಾಲ್ಕ್ ಮಂದಿ ಇಟ್ಕೊಂಡು ನೀನ್ ಮೈಸೂರು ಮೆಡಕಲ್ದ ಕೆಲ್ಸ
ನ ಎಲ್ಲಾ ಹಾಕ್ಸ ಆಡ್ಸ ಬೇಡ ಅದಲ್ಲ ಬರ್ತದ ದೀಪ ರಮೇಶೆ
ಎಲ್ಲಣ್ಣ ಬರ್ಲಣ್ಣ ಸೈನ್ಸ್ ಮುಗ್ದಿರ್ಬೇಕು
ಹ್ಮ ಮತ್ತ ಅದಕಮ್ಮ ಮೊದಲಲೆ ತಿಳದಲ್ಪ್ಪ ನಮ್ಮ್ ಸೈನ್ಸ್ ಮಾಡ್ಕ ಅಂತಬ
ಜಿ ಎನ್ ಎ ಅಂತತ್ ಕೋರ್ಸದ್ ನೋಡ ಅರ್ದಾಗ ಬರ್ತ ಜಿ ಎನ್ ಎ್ ಅಂತ ಕೋರ್ಸ್ ಅದ ನರ್ಸಿಂಗ್ಾಗ ಬರ್ತ ಅದು ಅದು ಮಾಡ್ಲಕ್ ಬರ್ತ ನರ್ಸಿಂಗ್ ಸ್ಟಾಪ್ ಎಲ್ಲಾರ ಗೌರ್ಮೆಂಟ್ ಗರ್ಮೆಂಟ್ ಬಿತ್ತಂದ್ರೆ ಅಪ್ಪ ಸರ್ತೋಣ ಫಸ್ಟ್ ತಿಂಗ
ಹ್ಮ್ ಅ ಡಿ ಪಾರ್ಮಸಿಿಯಾಗಿ
ಡಿಫಾರ್ಮಸ್ ಎಲ್ಲ ಆರ್ಟ್ಸ್ ಮ್ಯಾಲ ಜಿ ಎನ್ ಎಮ್ ಅಂತ ಬರ್ತ ಒಂದ ನರ್ಸಿಂಗ್ ಬಿ ಎಸ್ ಸಿ ನರ್ಸಿಂಗ್ ಹೆಂಗ್ ಹ
ಹ್ಮ್ ಹ್ಮ್
ಆ ಟೈಪ್ ನಾಗ ಬರ್ತದಣ ಇಲ್ಲೇ ಶಾಪುರ್ದಾಗ ಒಂದ ಕಾಲೇಜ್ ಆದ್ ಎಕ್ಸಲೆಂಟ್ ಕಾಲೇಜ್ ಅಂತ ನೋಡಿರ್ಬೇಕಲ್ಲ
ಹೌದ ಹೌದು ಅಲ್ ಹೊಸ ಭಷಣ ಹತ್ರ ಆದ
ಹ್ಮ ಆ ಕಾಲೇಜ ಹೇಳಣ ಆರ್ಟ್ಸ್ ಮಾಡ್ಕಿರಿ ನಮ್ ಸಬ್ಜೆಕ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ ಇರ್ಬೇಕು ಹಿಂದಿಿದ್ರೆ ಮದ್ ಬರ್ಲಾ ಹಿಂದಿದ್ರೆ ಮತ್ ಇಪ್ಪತ್ ಮೂರ್ ಸಾವಿರ ರೂಪಾಯಿ ಎಕ್ಸ್ಟ್ರಾ ತೋತಾರ
ಹೌದಾ ಮತ್ತೆ ನಾ ಎಲ್ಲ ಕಾಣ್ರಲ್ತ್ ಎಲ್ಲಸ ಕ ಮಿಡಮನ್ ನಾನ
ಹ ಕನ್ನಡ ಮೇಡಮಂ ಇದ್ದ ನಡೀತಣ ಸಬ್ಜೆಕ್ಟ್ ಈಗ ನೀವು ಆರ್ಡ್ಸ್ ಮಾಡಿರ್ತಿೀರಲ್ಲಾ ಅರ್ದಾಗ ಹಿಂದಿ ಮತ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಇರ್ತಲ್ಲ ಅರ್ದಾಗ ಯಾವ ಸಬ್ಜೆಕ್ಟ್ ತೊೊಂಡ್ರಿ ನೀವು
ಆದ್ರಣ ಇಂಗ್ಲೀಷ್ ಅನು
ಹ ಇಂಗ್ಲೀಷ್ ತೊೊಂಡ್ರೆ ಬರ್ತದ ಅಡ ನರ್ಸಿಂಗ್ ಮಾಡ್ಲಕ್ ಬರ್ತದ ಒಂದ್ ಮೂರ್ ವರ್ಷ ಇರ್ತದೆ ಅದು ಆಯ್ತ ಅಂದ್ರೆ ನಡೀತ್ ನೋಡೋಣ ಎಲ್ಲರ ಪ್ರಾಕ್ಟೀಸ್ ಹೋದ ನಡತ ಮತ್ತ ಕಾಲೇಜ್ ನಿಂತ ಪಾರ್ಟ್ ಟೈಮ್ ಇದು ಡ್ಯೂಟಿ ಹಲಾಕ್ ಬರ್ತ ಒ ಹದಿನೈದು ಸಾವಿ ರೂಪಾಯಿ ಕೊಡ್ತಾರೆ
ಹ್ಮ ಮತ್ತದ ಡೈಲಿ ಕಾಲೇಜಗೆ ಹೋಗ್ಬೇಕಲ್ಲ
ಹ್ಮ ಡೈಲಿ ಕಾಲಿಸಕೋಬೇಕು ಪಾರ್ಟ್ ಟೈಮ್ ಜಾಬ್ ಮಾಡ್ಬೇಕು ನೈಟ್ ಡ್ಯೂಟಿ ಹಂಗ್ ಮಾಡ್ಬೇಕ ಏನ ಅಣ ಮುಂಜಳೆ ಎಷ್ಟು ಒಂಬತ್ತು ಗಂಟೆ ನಿಂತ ಒಂದೆರ ತನಕ ಇರ್ತದೆ ಕಾಲೇಜ್ ಆಯ್ತು
ಹ್ಮ್ ಹ್ಮ್ ಹ್ಮ್
ಒಂದ್ ಗಂಟೆನೆಂತ ಫ್ರೀನ ಹೇಳ್ತೀವಿ ನಮ್ ಡ್ಯೂಟಿ ಇರುತ್ತೆ ಅಷ್ಟೇ ಆ ಎರಡೂುವರಿ ನಿಂತ ಎಂಟವರಿ ತನ ಡ್ಯೂಟಿ ಇರುತ್ತ ಆರಾಮ್ಸೆ ಇರ್ಬೋದು ಅಂಗನಿಲ್ಲ
ಹೌದಾ ನನಗೆ ಮೊದ್ೇ ಗೊತ್ತಿಲ್ಲಪ್ಪಾ ಮೊದಲೇ ಗೊತ್ತ ಅಂದ್ರ ಆರಾಮ ಇಟ್ಟತ್ತತ್ರಿ ಹೋಗಿ ಬಿಡತನನೆ ಅದೇ ಮಾಡ್ತನ ಕೋರ್ಸನಾನ ಎಲ್ಲ ಈಗ್ ಗೊತ್ತ ಕುಂತು ನಾವು ಹ ದರಿದ್ರ ಆರ್ಸ್ ಮಾಡಿದ್ದೇವಪ್ಪಾ ನಾವು
ಅಣ್ಣ ಅದಕ್ಕ ನ ಆಾಯ್ತು ಅಣ್ಣ ಆರ್ಟ್ಸ್ ಕಂಪ್ಲೀಟ್ ಆಯ್ತದ್ರೆ ಬಿ ಎನು ಆಗಿರ್ಬೇಕಲ್ಲಣ
ಹ್ಮ್ ಆರ್ಟ್ಸ್ ನೋಿ ಬಿ ಎ ಕಂಪ್ಲೀಟ್ ಆಯ್ತಿ ಇವಾಗ
ಮತ್ತೆನ್ ಬಿ ಎಡ್ ಮಾಡ್ಬೇಕಣ ನಮ್ಮ ಮುಂದ ಏನ್ ಈಗ ಎಕ್ಸಾಮ್ ಬಿಟ್ಟೋದಲ್ಲ ಸ ಅದು ಆಗ್ಬೇಕು
ಎಮ್ ಎಮ್ ಎ ಮಾಡ್ಬಟ್ಟು ಎಮ್ ಎ ಮಾಡ್ಕ ಸ್ಯಾಂಫಿಲ್ ಮಾಡ್ಬಟ್ಟು
ಹ್ಮ್ ಮತ್ತೆ ಶಿವಲ್ ಬಿಟ್ಟದಲ್ಲಣ್ಣ ಅದು ಅ ಹಾಕಿ
ಸವರ್ ಅಪ್ಲಿಕೇಶನ್ ಹಾಕಿನಿ ಮನ್ನಿ ಆಗ್ಬೇ ವಗನ್ ಹೆಚ್ ಕೆೇದ ಕಳ್ಳುಪುರಿ ಹಾಕಿನಿ ನಾನ್ ಹೆಚ್ ಕೆದಾಗ ಬೆಂಗಗಳೂರು ಹಾಕಿನಿ
ಬೆಂಗ್ಳೂರ ಹ ಮತ್ತ ಸ್ಟಡಿ ಯಕದಣ
ಸ್ಟಡಿ ನಡ ನೋಳ ಆರಾಮ್ ದಿನ ಒಂದ್ ಐ್ತ ಸೋದ ತಿನ್ನದ ಇತ ಸೊತನೆ
ನಿನ್ನಾಯ್ತ ತಸುತೀರ ನಂಗೈ್ತ್ೆ ಹ್ಮ
ಬೆಳಿಗ್ಗೆ ಹದ ಮೂರು ತಾಸ ಸಾಯಂಕಾಲ ಎರಡು ತಾಸ
ನೆಡ್ತಾ ಆಯ್ತ್ ಹಂಗಾದ್ರೆ ಬರ್ತಣ ಪೊಲೀಸ್ ಹಾಗಗಾದೆ ಸಲೂಟ್ ಸರ್ ಅನ್ನದಂದ್ ಬಂದ
ಹ್ಮ್ ಎಲ್ಲಿ ಬರ್ತ ಸಬ್ಬ ಪೊಲೀ ಸುಮ್ಮನಾರ ಮಂದಿ ಕಾಂಪಿಟಷನ್ ಅದ
ಹಣ್ಣ ಹಂಗನನ ಎಲ್ಲ ಹಂಗ ಅಂತಾರ ಅಣ್ಣ ನೀವ್ ಹೆಂಗ ಅಂತರಿ ಮನಾರ್ ಕಾಂಿಟೇಷನ್ ಆದಂತ ಸ ಕೂತ್ ಬಿಡ್ತಾರೆ ್ ಏನಾರಲ್ಲ ನಮ್ ನಮ್ ನಸೀಬ್ ಚಲೋ ಇತ್ತದ್ರ ಆಯ್ತು ನ್ ತೊಡೋದಡ ಚೌದಿರ್ತಿೀವ ಅಂದ್ರ ಏನ್ರ ಆಗ್ತದ ಹಾಕಂಗ ಹಾಕದು ಏನ್ ಆತ ದೇವ್ರ ಮೇಲೆ ಬಾರ ಹಾಕರ್ ಕೊೊತ್ ಕೂಡದು
ಹಾ ಓದ್ದಿ ಬಿಡ ಓದಕ ಕುಂಂತ ಒಂದ ಆರ್ ತಿಂಗ್ ಆಯ್ತಾರೆಲ್ಲ ಕವರ್ ಆಗ್ಯಾವ ಸ್ವಲ್್ದ ವೆಟಾರೆ ಕಬಟ್ಟಿ ಅದೆ ಅಲ್ಲ ಹದಕಂ ಿ ಇನ್ನ ಯಾವಾಗ ಎಕ್ಸಾಮ್ ಮಾಡಿಸಸ್ತಾರೆ ಎಕ್ಸಾಮ್ಲ್ಲ ಎಕ್ಸಾಮ್ ಡೇಟ್ ಕೊಟ್ಟಟ್ರ ಸ್ಟ ಆಸ್ ನಡೀತಾವಂತೆ ಾಮ
ನಾ ಒಂದು ತಿಂಗಳಾಯತಿ ನಡತ
ಹ್ಮ್ ಇನ್ನ ವಂದೀಂಗ ಆರಾಮ
ಹ್ಮ್ ನಂತ ಮಾಡ
ಏನ ಮಡಿಕೇಬೇಕಕ್ ಹಿಂಗಗೆ ಬರೇ ಹಿಂಗೆ ಇದ್ರ ಆಗಲ್ಲ ಬರೀ ಆಶದ ಊಟ ಮಾಡೋದು ಮಕ್ಕಳ ಇತ್ತಂದ್ರ ರ ಮುಂದ ಮರಿವಾದಾಗ
ಹ್ಮ
ಕೆ ಕೆಲ್ ಸಹ ವೇಗಟ ವಯತಳ
ಹೌದೌದು ಕರೆಕ್ಟ್ ಅದು
ಹಿಂಂಗಗೆ ಮಾಡಿ ನಮ್ ದೋಸ್ತಂದು ನಿಂಗೆ ನಮ ದೋಸ್ತಬ್ಬವ ಇದ್ದ ಒ ಮೆಡಿಕಲ್ದಾಗ ಕೆಲ್ಸ ಮಾಡದ ಅವನು
ಹಾ
ಎಲ್ದ ಕೆಲ್ಸ ಮಾಡ ಹುಡ್ಗಿಗ ಎಲ್ಲೋ ಮಾಡಿದ್ನಲ್ಲ ಹುಡ್ಗಿ ಇಬ್ಬರು ಮದಿ ಹಬಕ್ಂತಿದ್ರ
ಹಣ
ಅಯ್ಯಬಕ್ಂತಿದ್ರ ಹುಡ್ಗಿ ಮನಾಗಲ್ಲ ಗೊತ್ತಾಗದ ಹುಡ್ಗಿ ಮನ ಬಂದಗೆ
ಆ ಅಣ್ಣ
ಮದಿ ಮಾಡಿಕಕ ಎಲ್ಲ ಇದ್ ಮಾಡಕ ನಮ್ಗೆಲ್ಲ ಗೊತ್ತಾಯದ ಅಂತ ಅಂದ್ರ ಇವ ಏನಂತ ನಾನ ನನಗೆ ಕೊಡೋದ ಏಳು ಸಾವಿರ ಕೊಡ್ತಾರ ಮತ್ ನ ನ ನನಗೆ ಸಾಲ ಅಲ್ಲ ನಾ ಇಡ್ ಜಲ್ದಿ ಮದಿ ಮಾಡ್ಕೊಂಡ ಏನ್ ಮಾಡ್ಲಿ ಅಂತ ತಂದೆವಾ ಅದರ ಸಲಂದ ಅವರು ನೀವು ಮಡಗಿ ಎಲ್ಲ ಆಯ್ತು ಒಟ್ಬು ನೀ ಏನ್ ಮಾಡಕಕ್ ಹೋಗ ನಾವು ಬೇರೆ ಕಡೆ ಕೊಟ್ಟ ಮದ ಮಾಡತೇವಂತ ತಗಂದ್ಬಿಟ್ರಿ ಪ್ರಬ್ಲಮ್
ವಾ
ಹ್ಮ್ ಅದರ ಸಲ ಅಂದಾನ ಅದ ಸಬಂದು ಏನ ನ ಮಾಡ ಕೀತಾಕಬೇಕ ಕೆಸದ ಜೀವನದಾಗ ಮತ್ತಂದ್ರೆ ನಡಲ್ಲ ಜೀವನ
ಒಂದು ಐವತ್ತು ಸಾವಿರ ರೂಪಾಯಿ ತಿಂಗಳ ಸ್ಯಾಲ್ರಿ ಇರ್ಬೇಕಣ್ಣ ಲಗ್ನ ಮಾಡ್ಕೊಳಕ್ ನಡೀತ್ ನೋಡೋಣ ಇಲ್ಲಾಂದ್ರೆ ಈ ಜನ್ರೇಷನ್ದಾಗ ಸಾವಿ ಐದು ಸಾವಿ ರೂಪಾಯಿಗಳಸ್ಕಿ ಲಗ್ನ ಮಾಡ್ಕೋತೀನಿ ಅಂದ್ರ ಆಗಲ್ಲ ಹೋಗ ಮತ್ತತ್ ಹೆಂಡತಿ ಬಲ್ಲಿ ಐದು ರೂಪಾಯಿ ನೂರು
ಹ್ಮ್ ಒಟ್ಟಿನ್ನಾದ್ರು ಒಂದು ನಲ್ವತ್ತ ಐವತ್ ಸಾವಿರ ರೂಪಾಯಿ ಮ್ಯಾಲರ್ ಪಕ್ಪಗರು
ಹ್ಮ್ ಇಲ್ಲಾಂದ್ರೆ ನಡಲ್ಲ ಈಗ ಅವ್ರ ಮೇಕಪ್ ಸೆಟ್ಟಗ ಸಾಲಲ್ಲ ೊಂಬರ್ಲಕ್ ನವು ಎಲ್ಲರ
ಹ್ಮ್ ಅವದ ಸಾಲ ಅಲ್ಲ ಮಕ್ಳ ಮಕ್ಳು ಹುತ್ಸಬೇಕಲ್ಲ ಮುಂದ ಮಕ್ ಮಕ್ಳಿಗೆ ಸಾಮಾನ್ ತಗ್ಕ ಕೊಡ್ಬೇಕು ಕೆಲ್ಲ ದೊಡ್ಡ್ರ ಮಾಡ್ಬೇಕಲ್ಲ ಆಗಲ್ಲ ನಕ್ಸವಿರ ಯಕಡೆ ಆಗಲ್ಲ
ಎಕ್ಕಡೆ ಆಗಲ ಏನೋ ಒಂದ್ ಸಾರ್ತಿ ಶಾಪಿಿಗೆ ಹೋಗ್ ಬಂದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಹತಾವ
ಹತಾ ಹೊತಾ ಆರಾಮ ಸ ಹತ
ಹ್ಮ್ ಮತ್ತ ರಾಸನ್ನ ಗೀಸನ್ನ ಮನಸ ಸಂಸಾರ ನಡೆಸ್ಬೇಕು ಮತ್ತೆ ಎಲ್ಲ ಸಿಟಿದಾಗ ನಾವ್ ಇತ್ತಂದ್ರೆ ಅಲ್ಲಿ ಬಾಡಿಗೆ ಒಂದು ಐದ್ ಸಾವಿರ ಅಂಗ ನಲ್ಲ ಅಂದ ಐವತ್ತು ಸಾವಿರ ಇದ್ರೆ ಏನ್ರ ಆರಾಮ್ಸ ಇರ್ಬೋದು ಇಲ್ಲಾಂದ್ರೆ ಬಾಳ ಇರೋಣ
ಹ್ಮ ಸಟಗಿದ್ಯಪ್ಪಾ ಅಂತಂದ್ರೆಗ ಐವತ್ತು ಸಾವಿರ ರೂಪಾಯಿ ಬೇಕೆಬೇಕು
ಹ್ಮ್ ಬಾಡುಗೆ ಮತ್ತ ಎಲ್ಲ ನೀರಿನ ಬಿಲ್ ಮತ್ತ ಅಂದ್ರೆ ಕರೆಂಟ್ ಬಿಲ್ ಅಲ್ಲ ಬಾಳ ಇತಲ್ಲ ಸುಮ್ಮ
ಯ ಎಲ್ಲ ಭಾಳ ಇ ಕಣ ಅದಕ್ಲ ನೋಡ ಯಾವ್ದ್ರ ಜವಾಬ ಇತ್ತದ ನಡೀತದ
ಹೌದೌದು ಪಾಮಲ್ಲ
ಆಯಿತು ಅಣ್ಣ ಆಮೇಲೆ ಹಚ್ತೀನಿ ಥೋ